ಹಲೋ
ಹಲೋ
ಆರಮ ಇಧಿಯನ
ಆರಾಮ ಇದೀನಿ ನೋಡಪ್ಪ ನೀನು
ಹ್ಮ್ ನಾನ್ ಆರಾಮನಣ್ಣ ಊಟ ಹ್ಮ
ಊಟ ಹಾಗೇ ನೋಡಪ್ಪ ನಮ್ದ ಅವನ್ ಆರಾಮಿದೀವಿ ಎಲ್ಲಿ ನಾನ್ ಅಷ್ಟದ ಕೆಲ್ಸ ಮಾಡತನಲ್ಲ
ಹ್ಮ್ ಹ್ಮ್
ಆಷ್ಟಲ ಕೆಲ್ಸನ ಕೆಲ್ಸ ಹೆಂಗಿರದ ಆಷ್ಟಲ ಕೆಲ್ಸ
ಪವನ ಅದ ನಾ ಎಲ್ಲಷ್ಟು ಏನ್ ಕಾಯ್ಪೊಳ್ಳ ಹ ನ ಎಲ್ಲಷ್ಟು ಹುಡುಗರ್ ನುಡ್ಕದು ಕಾಯಿ ಪಲ್ಯ ತಂದ್ ಕೊಡೋದು ಕೆರಣೆ ಮೇಲ್ ತಂದು ಕೊಡೋದುಡ್ರ ಊಟ ಕೊಡದು ಇಂತ ಎಲ್ಲ ಏನ ಸಮಸ್ಯೆಗಳು ಲೈಟ್ ಹೋದ್ರ ಫ್ಯಾನ್ ಹೋದ್ರ ಏನ ಹುಟ್ರಗ ಏನು ಬುಕ್ಸ್ ಕಡಿಮ ಇತ್ತ ಅಂದ್ರೆ ಬುಕ್ಸ್ ತಂದು ಕೊಡೋದು
ಹ್ಮ
ಎಲ್ಲ ನಾವ್ ಏನ್ ಹುಡುರ್ರಿಗೆ ಆರಾಮ್ ಇಕ್ರೆ ಹಾಸ್ಪಿಟ್ಲ್ ಕರ್ಕೊಂಡ್ ಬರ್ತೀವಿ ಇಂತ ಎಲ್ಲ ಕೆಲ್ಸ ಮಾಡ್ತಿೀವಿ ಹಾಸ್ಪಿಟ್ಲ್ದಾಗ ಏನ ಹುಡ್ರಗ ಏನ ನಮ್ ತಮ್ಮದ ನಮ್ ತಮ್ಮ ಹಂಗೆ ನೋಡ್ಕಂತೀವಲ್ಲ ಹಂಗ ಈಗ ಯಾರ ಹುಡುಗರು ಇದ ನಾವ ತಮ್ಮದ ಇದಂಗ ಇದ್ದಂಗ
ಅಲ್ಲಿ
ಹಾ ಹೆನ್ ಈ ತರ ನೋಡ್ಕತಿ ಒಂದು ಶಾಣ ಅಂತ ಹುಡುಗದನ ಮಾಸ್ದಾಗ ಏನ್ ಟ್ಯಾಲೆಂಟ ಏನ್ ಹುಷರಿ ಅಂತಂದ್ರ ಲೆಕ್ಕನ ಇಿಲ್ಲ ಅಂತ ಬರಿ ಹುಷಾರಿ ಅದ
ಹ
ಅಂತ ಹುಡುಗನ್ ಬಗ್ಗೆ ಹೇಳಕ್ಂ್ರ ಎರಡ್ ಮಾತ್ ಸಾಕಲ್ಲ ಹ್ಮ ಅಂತ ಬರಿ ಹುಷಾರಿ ಏನ್ ಸಿಟಿಳ ಸಿಟಿಳ ಎಕ್ಸಾಮ್ ಬರ್ದಾನ
ಹ ಹಾಸ್ಲ ಎಷ್ಟ ಕೊಟ್ಟ್ರ ಪೇಮೆಂಟ್ ಏನ್ಗ ಹಾಸ್ಲ ಎಷ್ಟ ಕೊಡತ್ರ ಪೇಮೆಂಟ್
ಸರ್ ಕೊೊಳ್ಳಕದಾರ ಪೇಮೆಂಟ್
ಹ್ಮ ಹಾ
ಇಲ್ಲೇ ಸುಮ್ಮ್ ಮಾಡ್ಕಂತಿದ್ದೇನೆ ಎಲ್ಲಷ್ಟೇ
ಹೌದಾ ಅದ ಹೆಂಗ ಟೆಂಟ ಪಸ್ ನಲ ಹೆಂಗ
ನಮ್ಗೆ ಏನ್ ಗೊತ್ತಿಲ್ಪ ನಾವ್ ಅಷ್ಟಕ್ಕಷ್ಟೇ ಇದ್ ಮಾಡ್ಕೊಂತಿದೀ ನಮ್ಮ ಮನೆ ನ್ ಅಪ್ಪ ಹೋಗಂತಂದಾನ
ಹ್ಮ್ ಹ್ಮ್
ಎಲ್ಲಾದ ನಮ್ಮ್ ಅಪ್ಪಗೆ ಓತ್ತು
ಹ್ಮ ಹ್ಮ
ಹಂಗಾಯ್ತು ಇಲ್ಲಯ ಮಾಡದು ಅದು ಒಂದ್ ಹುಡುಗನ ಬಗ್ಗೆ ಹೇಳೇಕತ್ತನಲ್ಲ ಶರಣ ಅಂತ ಹುಡುಗನ್ ಬಗ್ಗೆ ಈಗ ಒಂದ ವರ್ಷ ಆಯ್ತೇನ
ಅ್ ವರ್ಷ ಆಯ್ತಾ ಬರ್ಬತ್ತನ್ ಸಾರಿರಿ ಹೆಚ್ಚಗಪನಗ
ಹಾ ಶ್ಯಲ್ರಿ ಹೆಚ್ಚಿಗೆ ಆತದ ಈಗ ಬರಬಾರ್ದ ಮುಂದೆ ಶ್ಯಲ್ರಿ ಹೆಚ್ಚಗ ಆತದ ವರ್ಷಕ್ಕೆ ಇಷ್ಟು ಹೆಚ್ಚಿಗೆ ಮಾಡ್ಬೇಕಂತ ಹ
ಹ್ಮ್ ಹ್ಮ್ ಅದಕ್ಕ ಏನ್ ಮಾಡ ಕೆಲ್ಸ ಏನ್ ಮಾಡ್ತಾ ಇದ್ವಿ
ಹಾ ಅದ್ರಕ ಮೊದ್ಲು ಎಣ್ಣ ಕಪ್ನಾಗ ಕೆಲ್ಸ ಮಾಡ್ತಿದೆ ಅಲ್ಲಿ ಇಪ್ಪತ್ತೈದು ಕೊಡ್ತಿದ್ರು
ಎಣ್ಣೆ ಕಂಪನಿ ಅಂತಂದ್ರೆ ಎಂತದ ರಾಸಾಯನ ಗೊಬ್ರ ಅದ
ಹಾ
ಹಾ ಹ ಹೌದ
ಅದ್ರಾಗ ಇ ಮಾಡ್ತಿದೆ
ಹ್ಮ ಹ್ಮ್
ಅದೇ ಒಂದ್ ಶರಣ ಅಂತ ಹುಗಳ
ಇವಾಗ ನೀನು ಇವಾಗ ನಿ ಇವ ನಿ ಕೆಲ್ಸ ಮಾಡಕ್ ಕುಂತಲ್ಲಾ
ಹ್ಮ
ಎಸ್ೈಪಡುವ್ರಲಡ ಹ್ಮ ಇವನಿಗೆ ಕೆಲಸ ಮಾಡಕು ಅಂತಾರೆವಾಗ
ಹ್ಮ
ಬರ್ಬಡ್ತೇ ಸಲ್ರಿ ಹೆಚ್ಚಿಗ ಆರ್ತಿ ನನ್ಗೆ
ಹಾ ವರ್ಷಕ್ಕ ಒಂದ್ ಐದ್ನೂರ ಹಂಗಗೆ ಹೆಚ್ಚಿಗೆ ಮಾಡ್ತಾರ ಐದನೂರಕ್ ಮುನ್ನೂರು ರೂಾಯಿಂಗಿತ್ತು ಚ್ಚವ್ ಮಾಡ್ತಿರ್ತಾರೆ ನಮ್ ಎಷ್ಟು ವರ್ಷ ಎಕ್ಸ್ಪೆನ್ಸ್ ಆತಿರುತ್ತ ಹಂಗಗೆ ಅಚೀವ್ ಮಾಡ್ತಾರೆ ಅದ ಏನಿದಿರ್ತ ಎಲ್ಲ ಗರ್ಮಂಡ ಏನಿದಿರ್
ಹಾ ನಿಿನಗೆ ಡೈರೆಕ್ಟ್ ಟಮೋಟನ ಹ್ಮ್ ಗೋರ್ಮೆಂಟ್ ರೋ ಬರ್ದೇನ್ ಏನು ಮಾಡಡನ್ ಸರ ಹಂಗ ಆಾಕ್ತಾರ ಏನ
ಅಕೌಂಟ್ ಗೆ ಬಂದ್ ಬಿೀಳ್ತಾವ ಅದು ನಾನು ಪಾಸ್ಬುಕ್ ಅದು ಚೆಕ್ ಮಾಡ್ಸಿಲ್ಲ ನಮ್ಗೆ ಫೋನ್ ಪೇ ಇದ ಇರ್ತಲ್ಲಾ ಹಂಗೆ ಬಂದ ಪೇಮೆಂಟ್ ಬೋಣ ಮೆಸೇಜ ಬಂದಿರುತ್ತ ಅಷ್ಟಾಗಿ ಇದು ಮಾಡ್ತೀವಿ ನನ್ ಏ ಏೋ ಗೌರ್ಮಂಟ್ ಕಿಂದ ಹಾತ ಅಂತ ನಾನು ಅಂತ ಪರಿ ಇ ಮಾಡಕ್ ಹೋಗಿಲ್ಲ
ಹ್ಮ ಹ್ಮ್
ಹಂಗಾಯ್ತು ಶಾಲರಿ ಬಿದ್ದ ನೋಡಂತ ನಮ್ಮ ಒಡನ್ಸರ್ ಹೇಳುದು ಹೇಳಿದ್ಮಲ್ಲ ಇದ ಹೋಗಸಂದ ಇ ಮಾಡ್ಕೊಂಡ್ ಬರ್ತವಿ
ನಂಗ್ ತಿಂಗ್ ಹೊತ್ತ ಮಾಮಟ್ ಕೊಡ್ತಾರ
ಹಾ ತಿಂಗಳ ತಿಂಗಗಳ ಹಾಕ್ತಾರೆ ಎಲ್ಲಿ ಗ್ಯಾಪ್ಗೆ ಒಂದ ದಿನ ಚೆಂಡಿಂಗ್ ಬೆಳೋದಿಲ್ಲ
ಹ್ಮ ಎಷ್ಟ ಎಷ್ಟ ದಿನ ಾಕ್ಷ ಕೆಲ್ಸ ಮಾಡ್ರ
ಅಷ್ಟೆಲ್ಲ ಕೆಲ್ಸ ಮಾಡೋರು ಒಂದು ಆ ಏಳ ಜನ ಇದ್ದೀವಿ ಒಂದು ಐದ ಜನ ಅಡಗೆ ಮಾಡರು
ಹ್ಮ್
ಒಬ ನೈಟ್ ಅಸ್್ಮೇಲೆ ನಾ ಬರ್ಡೇ ಇದ್ದೇನಿ
ನಟ್ರಸ್ಪನ್ ಬರ್ತ ಆಸತ
ಹಾ ನೈಟ್ ವಾಷ ಬರ್ತಾನ ಮಟ್ಟೆ ಏ ಜನಂದ ವಐದ್ ಜನ ಹ ಅವ್ರ್ ನೈಟ್ು ಇದ್ದ್ದು ಇನ್ ನೈಟ್ ಯಾವನ ಹುಡುಗರು ಯಕಡೆ ನೋತಾರನು ಏನಾನ ಏನಾದ್ರು ಇದದು ಮಾಡ್ತಾರ ಏನುೋ ಟೈಮಿಂಗ್ ಎಷ್ಟು ಗಂಟೆಗೆ ಬರ್ತಾರ ಎಷ್ಟು ಗಂಟೆಗೆ ಹೋಗತಾರ ಏನನ್ ಅವ್ರಿಗೆ ಹೆಚ್ಚ ಕಡಿಮೆ ಆಯ್ತು ರಾತ್ರಿ ಯಾರಿದ್ದಿರಲ್ಲ
ಹ್ಮ್
ಚಣಐತ ಅಂತ ನೋಡೋದು ನೈಟ್ ವಾಶ್ಮನ್ ಇದ್ದಿರರ್ತ್ತ ನಾವು ಬೆಳಿಗ್ ಪೂವ್ ಇದ್ದಿರನಲ್ಲ ಅವ ನಾವ್ ಬರತ್ಾನ ಇದ್ದಿರ್ತಾನ
ಹ್ಮ್
ಹ ಹಿಂದ ಅಡ್ಗ ನಾ ಇ ಮಾಡ್ತೇನೆ
ಶುದ್ದ ಡೇ ಮಾಡ್ರ ಬರೀ ಡೇನೇ ಬರ್ತಾರ ನೈಟ್ ಮಾಡ್ರ ಬರ ನೈಟ್ೇ ಬರ್ತಾರ
ಹ ಡೇ ಮಾಡ್ರಿ ಡೇ ನೈಟ್ ಮಾಡ್ರ ನೈಟ್ ಇಲ್ಲಿ ಅಕಸ್ಮಾತ್ ನಾನನ್ ಏನ್ ಇರ್ಲಂದ್ರ ನೈಟ್ ಮಾಡ್ರ ಡೇ ಮಾಡಡಿಕಕೊಂಡ್ ಹೋಗ್ಬೇಕು
ಹ ಹ್ಮ್ ಸದೀ ನಿಮ್ ಹಲಿಕ್ ಬಂದಿದ್ದೇನಾನು ನೀ ಇಲ್ಲ ಹಸ್ಲಾಗ ಆಗುತ್ತ ಹ್ಮ್ ಅದಕ್ಕೆ ಕೇಳಿದೆ ನುಿ ಎಲ್ಲ ಕೇಳಿದೆೆ ಆಸ್ಟಲ್ಲ ಮಾನೇಜ್ಮೆಂ ಎಲ್ಲ ನೀನ ಮಾಡ್ರ ಅಂದ್ರೆ
ಹ್ಮ್ ಹ್ಮ್
ಮ್ಯಾನೇಜ್ಮೆಂಟ್ ಹೆಂಗ ಮಾಡುತ್ತೇ ಹಸ್ಟಲ್ ನೋಡಿದ ಗಿಡಗಳೆಲ್ಲ ಸ ಹಂಗೆ ಮುರದ್ ಮುತ ಎಲ್ಲ ಬಿದ್ದಾವ
ಇಲ್ಲ ಈಗ ಮತ್ತ ಮಳೆಯ ಬಂದಿರ್ತದ ಬ ಬಿದ್ದಿರ್ತಾವ ಇಲ್ಲ ಗಾಳಿ ಬೀಿಸಿ ಇದ್ದಿರ್ತಾವ ಬೀಳತಾವ ಈ ಒಣ ಕಟಿಗಳು ಇದ್ದಿರ್ತಾವ ಅಂತವಲ್ಲ ಬಳದಿರ್ತಾವ ನಾವು ಅಂತಲ್ಲ ೆಗಿ ತಗಿತ್ತೀವಿ ಇಡತೀವಿ ಎಂತ ಎಲ್ಲ
ಗಾರ್ಡನ್ ಬೆಳೆಸತೇನೆ ನಿಲ್ಬೇಕ ಎಲ್ಲ ಹುಳ್ಳು ಬಳದ
ಅದೇ ಸ್ವಲ್ಪ ಪಾರ್ಕ್ ಆಗ್ಲಿ ಅಂತ ಆತರ ಹುಲ್ ತಂದಚ್ಚು ನಾವವು ಹೊರಗಡ್ಲಿಂದ ಪಾರ್ಕಿಂಗ್ ಸಿಸ್ಟಮ್ ಕಾಣಬೇಕು ಒಳಗ ಹ ಹೊರಗ ನೇಚರ್ ಒಳಗ ಇದ ನೇಚರ್ ಬಾರಿ ನೈಸ್ ಕಾಣಬ
ಹ್ಮ್ ನಿಮ್ ಹಸ್ಲ ಗಿಡ ಬಾರಿ ಬೆಳಸ ಬಿಡ ನೀ ನಿಲ್ಣ ಗಿಡ ಗಡ ಅವ ನುಗ್ಗ ಕಾಯಿ ಗಿಡ ಅವ ಬಾದಾಮಿ ಗಡಗಳು ಅವ
ಹ್ಮ್ ಈಗೂ ಬಾದಾಮ್ ಗಿಡ ಬೆಳಸೋದ ಒಂದು್ ಉದ್ದೇಶ ಅದ ಅದ ಈಗ ಹುಡ್ರಗಿ ಹ ಹುಡ್್ರಗ್ ಅದ್ರಲ್ಲಿಂತಂದ್ರ ಮೊದ್ಿನ ಶಕ್ತಿ ಜಾಸ್ತಿ ಆಗ್ತದ ಹುಡ್ಗು ತಿಲ್ಲಿ ಅಂತಂದ ಎಷ್ಟ ಉದೇಶಕಚದ ಇ ಇದು ಮನಣ ಗಿಡ ನಚ್ಚ ಸೀಸನ್ ವೈಸ್ ತಿನ್ಬೇಕು ಮಾನೆ ಹಣ್ಣ ಆಗ್ಲಿ ಈಗ ನೀಲ್ದ ಹಣ್ಣ ಗಿಡ ಆಗ್ಲಿ ಸೀಜನ್ ಆಯ ತಿನ್ನಂಗಿಲ್ಲ ಎಲ್ತ್ ಒಳ್ಳೇದ ಅಂತ ಅದ ಹಾಕಿವವಿ ನುಗ್ಗೆಕಾಯಿ ಅದ ಸಾಂಬಾರಿಗೆ ಇರ್ತದ ಅಂತಂದ ಅದ್ರೊಳ ಪ್ರೋಟೀನ್ ಅಂಶ ಜಾಸ್ತಿ ಇದ್ದ ಇರ್ತದ ಸಾಂಬಾರ ನಾಯಕ ಮಾಡಿದ್ರೆ ಇನ್ನು ಇದ ಇದ್ದಿರ್ತದೆ ನಾವು ಅದ್ರ ಸ್ವಲ್ಪ ನೇಚರ್ ಬಗ್ಗೆ ನಮ್ಮ ಅ ಹುಡುಗರು ಬಾಳ್ ಒತ್ತು ಕೊಡ್ತಾರ ಈಗ ನಮ್ಮ್ ಸೋದರನ್ನ ಒತ್ತು ಕೊಡ್ತಾರ ಬಸ್್ ಇಂತ ಮಾಡ ಂತ ಪ್ರಸ್ ಕೊಟ್ಟಂಗಿಲ್ಲ ನಾವ್ ಮಾಡ್ತಿೀವಿ ಸುತ್ತ ಅದೇ ಆ ಗಿಡಗಳು ಹಾಕಿವ ಹಂಗಾಗಿ
ಹಂಗ ನೀ ಮಾಡಕ ಪುಡವಸ್
ಫುಡ್ಡು ಅಂದ್ರೆ ನಂಬಲ್ಲಿ ನಮ್ಮಷ್ಟ ಚೆನ್ನಾಗಿ ಫುಡ್ ಎಲ್ಲಿ ಸಿಗದಿಲ್ಲ ಇಡೀ ನಾವ್ ಕರ್ನಾಟಕದಾಗ ಎಷ್ಟು ಆಲ್ ಉಂಟದ್ರೆ ಅಷ್ಟ ಇ ಇದು ಸಿಗಲ್ಲ ಈ ಹುಡುಗರಿಗೆಲ್ಲ ಹುಡುಗರಿಗೆ ಏನಂತಾರ ನಷ್ಟ ತೂತುಡಿ ಅಂದ್ರೆ ತೂತುಡೆ ಒಬ್ಬಿಟ್ಟು ಅಂದ್ರೆ ಒಬ್ಬಿಟ್ಟು ಪಾಯಸ ಅಂದ್ರೆ ಪಾಯಸ ಸ್ವೀಟ್ ಇದ್ದಾಗ ಶುಕ್ರವಾರ ಅಂತಂದ್ರೆ ಸ್ವೀಟ್ ಅಂತಾರ ಇವ್ರಗ ಏನ್ ಒಬ್ಬಿಟ್ಬೇಕಾ ಪಾಯಸ ಬೇಕಾ ಅ್ರ ಸ್ವೀಟ್್ಗ ಹೊರಗಡೆ ಕಲ್ಲಕ್ಕನ್ ಬೇಕಾ ಮಜಚೂರು ಡ್ಡು ಬೇಕ ಕುಕ್ಕಾ
ಹಾ ಹಾ
ಅಂತ ಏನ್ ಗಸಗಸ ಪಾಯಸ್ತ ಗಸಗಸ ಪಾಯಸ್ತಾ ತಂದು ಕೊಡ್ತೀವಿ
ಹಾ
ಕೇಕ್ ಅಂದ್ರೆ ಕೇಕ್ ತಂದ್ರೆ ಕೊಡ್ತೀವಿ ಎಲ್ಲ ತಂದು ಕೊಡ್ತೀವಿ ಒಂದು ಗುರುವ ಹಾ ಸುಖ ಇ ಗುರುವಾರ ದಿನ ಪಪ್ಸ್ ಅಂದ್ರೆ ಪಪ್ಸ್ ತಂದು ಕೊಡ್ತೀವಿ
ಹ್ಮ್ ಹ್ಮ್ತ್ತ ಆಷ್ಟಲಗದ ದಾಸ್ಟ್ಲಾಗಿ ದಿವಸದಿಂದ ಅವ್ರು ಕೆಲವೊಂದ್ ದಿವಸ ದನ ನಾನ್ ವಜ್ ನರಲ್ಲ ಅವ್ರ ಹೆಂಗ್ ಮಾಡ್ತಾರ
ಅವ್ರಿಗೆ ನಾನೇ ತಿನ್ನಲ್ಲ ಅಂತಂದ್ರ ಇವಾಗ ಎಗ್ಗೆ ತಂದು ಕೊಡ್ತೀವಿ ಎಗ್ಗೆ ತಿನ್ನೇ ತಿಂತಾರೆ ಯಾರ ಈಗ ಚಿಕನ್ ಲ್ಲ ಮಠದ್ರ ಎಗ್ ಅವ್ರಿಗೆ ಅವ್ರು ಏನಂತಾರ ಹೊರಗ್ನ್ ತಂದು ಕೊಡ್ತೇವಿ ನಾವು ನಾನ್ ಹೇಳ್ತೀನಲ್ಲ ಅಂದರಿ ಹ ಅವ್ರ ಏನ್ ಕೇಳ್ತಾರೆ ಅದು
ಹ್ಮ್ ಮಾಸ್ಲ ಒಳ ಮಾಸ್ ತಕಾನ ಒಳಿಗೆ
ಹಾ ಮಾಡಿಸ್ತೀವಿ
ಹ್ಮ್ ಹೋಳಗ ಅಲ್ಲಿ ಅಡಗಾರ ಮಾಡ್ತಾರೆ ಹೊಲ ಚಂದ ಆಗ್ತಾರೆ
ಇಲ್ಲ ಇಲ್ಲ ಎಲ್ಲ ನಮ್ಮ ಹೊರಗಳ್ಳಂದು ತರ್ ತ ಹುಡುಗರು ಹೊರಗಳ್ಳಂದು ನೀವ್ ಯಾಕ ಮಾಡ್ತೇವಿ ಒರಗಡೆ ಇಲ್ಲ ಒರಗಡೆ ಸರಿಯಲ್ಲ ಮ್ಗೆಸಂದು ಹೊರಗಡೆ ಚನ್ನಾಗಿರಲ್ಲ ಅವ್ರು ಏನ್ ಬೇಕದೇ ಇ ಮಾಡಿರ್ತಾರ ಸಿಸ್ಟಮಟಿಕ್ ಇರಲ್ಲ ಅಂತ ತಮ್ ಎಸಂದು ಇಲ್ಲೇ ಮಾಡ್ತೇವಿ ನಾ ಅಡುಗೆ ಮಾಡ ಡ್ರೆಸ್ ನ ಒಂದು ಐ ಫೈೋಟಲ್ದಾಗ ತ್ರೀ ಸ್ಟಾರ್ ಹೋಟೆಲ್ದಾಗ ಸಿಗದಿಲ್ಲಲ್ಲ ಆತರ ಅಡುಗೆ ಮಾಡತಾರೆ ನಮ್ ಅಡುಗೆ ಮಾಡಣ ಮಳ ಸಿ ಸಿಬ್ಬಂದಿಗಳು ಎಲ್ಲಷ್ಟ ಮಂದಿ ಡ್ರೆಸ್ ನೋಡ್ಬೇಕು ಅವ್ರ ಫುಲ್ ಚೆನ್ನಾಗಿ ಇರ್ತಾರೆ ಚೆನ್ನಾಗಿ ಮಾಡ್ತಾರೆ ಅವ್ರದದುು ಳಕ್ ಗಂತರ ಅದೇ ಏನ ಇದ್ದು ಅಡುಗೆ ಮಾಡ್ರ ಇಲ್ಲಿ ಚೆನ್ನಾಗಿ ಊಟ ಸಿಗ್ತ ಫುಡ್ ಸಿಗ್ತ ಒಳ್ಳೆ ಹಂಗೆ ನೈಟ್ ಕ್ಲಾಸ್ ಬೇರೆ ಹೇಳ್ತಾರೆ ನಮ್ಮ ಹಾಸ್ಟೆಲ್ಡಾಗ ಸರ್ಗಳು ಇರ್ತಾರೆ ಅವ್ರ ಕ್ಲಾಸ್ ಹ ಈಗ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಎಲ್ಲಷ್ಟು ಅವ್ರ ಜನರಲ್ ನಾಲೆಜ್ ಬಗ್ಗೆ ಈಗ ಒಂದಿ ಹೇಳಿದಾರ ಹೊರಗಡೆ ಹಿಂಗೆ ಆಟ ಆಡ್ಸ ಸಾಯಂಕಾಲ ಟೈಮಗೆ ಎಲ್ಲ ಕಾಲಿ ಬರೋಣ ಆಟ ಆಡ್ಸದು
ಮತ್ತೆ ಕ್ಲಾಸ್ಗೆ ಹೋಗೋಕ್ಕೆ ಏನಾದ್ರ ಪೀಸ್ಕೋತಾರ
ಏನಿಲ್ಲ ಏನ ಏನ್ ತೊಗೊಲ್ಲ ಎಲ್ಲಾ ಫ್ರೀ ಅವ್ರ ಮನ್ ಶಾಂತಿಗೋಸ್ಕರ ಹುಡುಗ ಮೈಂಡ್ ಚೆನ್ನಾಗಿರ್ಲಿ ಯಾಕಡೆ ದೈವಟ್ ಆಗ್ಬಾರಡ್ತು ಅವ್ರಿಗೆ ಆಟ ಟೈಮಿಗೆ ಆಟ ಆಡಿಸ್ತಾರ ಸ್ಪೋರ್ಟ್ಸ್ ಇದ್ರೆ ಸ್ಪೋರ್ಸ್ ಆಡಿಸ್ತಾರ ಬ್ಯಾಟ್ ಬಾಲು ಕ್ಯಾರಮ್ ಯಾರಾರ್ದು ಹುಡುಗರ್ದು ಯಾವ್ತರ ಸ್ಫೋರ್ಟಿ ವಚ್ಚ ಇದದ ನೋಡಗಷ್ಟ ಮಾಡ್ತಾರ ಅದ್ರಮೇಲೆ ಅವ್ರಿಗೆ ಒತ್ತಾಯ ಇದ್ ಇದ್ ಮಾಡ್ತಾರೆ
ಮತ್ತ ಇವಾಗ ಹಾಸ್ಟಲ್ ಅಪ್ಲಿಕೇಶನ್ ಹಾಕಿದವ್ರರಿಗೆ ಸ್ಕಾಲರ್ಶಿಪ್ ಬರ್ಲ
ಅದು ಹಾಸ್ಟಲ್ ಆದ್ರ ಬರ್ತಾವ್ ಹಂಗೇನಿಲ್ಲ ಅದ್ರಾಗ ಸ್ವಲ್ಪ ಬರ್ತವು ಹಾಸ್ಟಲ್ ಅಪ್ಲಿಕೇಶನ್ ಫುಲ್ ಬರ್ಲ ಅಂತಲ್ಲ ಬರ್ತವ ಒಂದ್ ಅರ್ಧ ಹತ್ತು ಸಾವಿರ ಇತ್ತ ಅಂದ್ರೆ ಒಂದ್ ಐದ್ ಸಾವಿರ ಬರ್ತಾವ ಹಾಸ್ಟೆಲ್ ಆಗ್ಲದ್ರ ಫುಲ್ ಬರ್ತದೆ
ಹೌದಾ ನಂಬಲ್ಲಿಬ್ಬ ಆಟ್ಲ್ ಅಪ್ಲಿಕೇಶನ್ ಯಾವಗಾನ ಅವ್ನು ಹಾಸ್ಟೆಲ್ ಕುಂತನ
ಹ್ಮ್ ಹ್ಮ್
ಹ್ಮ್ ಹಾಸ್ಟೆಲ್ ಹಾಕ್ಬೇಕ ಅಂತಂದ್ರ ಆಗ್ಬೇಕಂತ ಮಾಡವಿ ನಾಳಗ್ ಹಾಕ್ರ್ತತಿವಿ ಡಕ್ಯುಮೆಂಟ್ ಎಲ್ಲ ತಂದ್ ಕೊಡ್ತತಿವಿ ತಂದ ಕೊಟ್ಟಾಗ ಸ್ವಲ್ಪ ಒಂದ ಹಾಸ್ಟೇಲ್ ಮಾಡ್ಕೊಡ್ರಿ ಫೋನ್ ಇಡ್ತೇನಿ ಆಮೇಲೆ ಹಚ್ಚೇತೀನಿ ಫೋನ್ ನಾನು
ಹಾ
ಸರಿ ಸರಿ